ಸರ್ ಇದು ನಮ್ಮ ಇಂಡಿಯನ್
ಹಾ
ಸುಮಾರು ಪ್ರಶ್ನೆಗಳು ಕೇಳ ಬೇಕಿತ್ತಲ್ಲ ಸರ್ ನಮ್ಗ್ ಗೊತ್ತಿಲ್ಲ ತಿಳ್ಕೊಬೇಕು
ಕೇಳಿ ಸರ್ ನಮಗ್ ಗೊತ್ತಿರ ಅಷ್ಟು ಹೇಳ್ತೀನಿ
ಹ್ಮ್ ಸರ್ ಈಗ ಆರೆೇಂಜ್ ಕ್ಯಾಬ್ಗೆ ಯಾರು ಬಂದಿದ್ದಾರೆ ಸರ್
ಮಾಡ್ಲ ಆರೆಂಜ್ ಕ್ಯಾಪ್ ಇವನ್ ಇಲ್ಬೇಕ ಸರ್ ಸಾಯಿ ಸುದರ್ಶನ್
ಹಾ
ಹ ನಾನ್ ನೋಡಿಲ್ಲ ಸರ್ ಬೇಕಾದ ಆಸೆ ಬಿ ಮ್ಯಾಚ್ ಇಲ್ವಲ್ಲ ಆರ್ ಸಿ ಬಿ ಮ್ಯಾಚ್ ಇಲ್ದೆ ಬೇರೆ ಮ್ಯಾಚ್ ಕಣ ನೋಡಲ್ಲ ಸರ್ ನಡಗ ನಿಮ್ ಮಾತಾಡ್ತಾ ಇದ್ರ ಗೊತ್ತಿ ಆಗ ನನ್ ಪ್ರಕಾರ ಪರ್ಪಲ್ ಕೆ ಭುವನೇಶ್ವರ್ ಅವರುರ್ಬೇಕು ಮೊನ್ನೆ ನೋಡ್ದಾಗ ಏನೋ ಭುವನೇಶ್ವರ್ ಅವ್ರು ಇದ್ರು ಈಗ ಯಾರಾರ್ ಬಂದ್ರ ಗೊತ್ತ
ಬಡ ಇದಾರಲ್ಲ ಸರ್ ಇಪ್ಪತ್ನಾಕಕ್ ವಿಕೆಟ್
ಇಪ್ಪತ್ನಾಲ್ಕು ಕಡೆ ರಬ್ಬಳಣಸ ಬತ್ತತ್ರ ಬುಡಿಸ ಇನ್ನು ನಾ ಮ್ಯಾಚ್ ಅದಲ್ಲ ನಮ್ದು
ಹಾ ಮೋಸ್ಟ್ ಪಿಕ್ಸಸ್ ಸರ್
ಹ್ಮ ಶಿಕ್ಸು ನೀವ ಹೇಳಿದ್ರೆ ನಾ ವೈಭವ್ ಸೂರ್ಯಾಂಶಿ ಅವರೇ ಇರ್ಬೇಕು ಹೇಳಿದ ಬಂದಿ ಅ ಏನ ಕನಪೂಜ್ ಇದ್ ಮಾಡ್ದೇವ
ಎಲ್ಲಾ ಒಂದೊಂದ್ ತಂಡದಲ್ಲೂ ಒಂದೊಂದ್ ಆಟಗಾರರು ಸತಕ ಬಾರ್ಸರಲ ಸರ್
ನಮದರಲ ಬಾರಸರ್ಲ್ಲ ಸರ್
ಅದೇ ಸರ್ ಎಲ್ಲಾ ಟೀಮಗಳು ಅಂತ ಹೇಳ್ತಿರೋ ನಾನು ಎಲ್ಲಾ
ಏನ್ ಮಾಡಕ ಆಗಲ್ ಸರ್ ಬಾರಿಸ್ತಾರ ಎಲ್ಲಾ ಮಾಡ್ತಾರ ಎಲ್ಲಾ ಆಡ್ತ ತರ ಬನ್ನಿ ಸ ಯಾರ ಅವ್ರರು ಬಾಲ್ ಹಾಕ್ತಾರ ಅವರು ಹೊಡಿತಾರ
ಹಾ
ಬಡಿ ಬಡ
ಹಾ
ಹ್ಮ್ ಆಸೆ ಬಿದೊಂದ ಇಲ್ಲ ಅಂತರು ಎಲ್ಲಾ ಕೊಹ್ಲಿ ಹೊಡಿ
ಹಾ ಹಾ
ಅವೌದು ಆಯ್ತಲ್ಲ ಬೇರೆಯವ್ರೂ ಹೋಗ
ಆದ್ರೂ ಏನ್ ಸರ ಈ ಈನ್ ಸೀಸನ್ಲಿ
ಹುಂ
ಎಲ್ಲಾ ಯೂತ್ಸ ಸರ್ ಎಲ್ಲ ಎಲ್ಲ ಇ್ಯ ಆಮಲೆ ಈ ಲೆಜೆಂಡ್ಸ್ ಗಳೆಲ್ಲ ಏನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಏನನ್ ಹೇಳತಿಲಾ
ಈ ಏನ್ ಸರ್ ನಿಮ್ ಹಂಗಂದ್ರ ಭುವನೇಶ್ವರ್ ಕುಮಾರ್ ಆಡ್ತಿಲ್ವ ಸ ವಿರಾಟ್ ಕೊಹ್ಲಿ ಆಡ್ತಿಲ್ವ ಸರ್
ಅದಲ್ಲಕನರೀ ಅಂದ್ರೆ ಇವಾಗ ಈಗ ಇವಾಗ ರೋಹಿತ್ ಶರ್ಮಾ
ಅವ್ರ್ದದೆಲ್ಲ ಹೋತು ಬಿಡಿ ಸರ್ ಅವ್ರ್ದೆಲ್ಲ ಮುಗೀತು ಕಣೋ
ಹಾ ಅದನ್ನ ಹೇಳ್ತಿರ ಋತುರಾಜ್ ಗಾಯಕವಾಡ
ಹ ಅವನ ಯಾವ ಲೆಜೆಂಡ ನೀವ್ ಒಳ್ಳೆ ಅವ್ನ ಲೆಜೆಂಡ್ ಹೊಂತಿದ್ರ ಗಾಯಕ್ವಾಡ ಯಾವ್ ಲೆಜೆಂಡ್ ಸರ ಅಮ್ಮ
ಸರ್ ಇರ್ಲಿ ಸರ್ ಅವರು ಆಸ್ಟ್ರೇಲಿಯಾದಲ್ಲಿ ಹೊಡೆದಾರರು ನೆನಪಿದ್ಯಾ ಸರ್ ನಿಮ್ಗೆ ಸೆಂಚುರಿ
ಯ ಸಹ ಒಂದ್ ಸಲ ಸೆಂಚುರಿ ಯಾರ್ ಬೇಕಾದ ಹೊಡ ಸ ಒಂದೆರಡ್ ಸಲ ಹೊಡ್ಯದಲ್ಲ ಸರ್ ಒಂದೆರಡ್ ಸಲ ಹೊಡ ಡವ್ನ ಲೆಜೆಂಡ್ ಅನ್ನಾಲ್ಲ ಸ ಅರ್ಥ ಮಾಡ್ಕೊಳ್ಳಿ ಹೇಳದ ಹದ್ನೈದ ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಕಂಟಿನ್ಯಸ್ಲಿ ಆಡ್ತಾರ ನೋಡ್ರಿ ಕನ್ಸಿಸ್ಟೆನ್ಸಿ ಯಾಗಿ ಅವ್ರನ ಲೆಜೆಂಡ್ ಅಂತಾರ
ಅದ್ಕ್ಕೆ ಸರ್ ನಮ್ಗ್ ಗೊತ್ತಿಲ್ಲ ನಿಮ್ಗ ತಿಳ್ಕೊಬೇಕು ಅಂತಂದ್ಬಟ್ಟೆ
ಹ ಮತ್ತ ಗಲುು ಅಲ್ಲ ಸರ್ ತಿಳ್ಕೋಬೇಕು ಸರ್ ಅದ್ನ ಲೆಜೆಂಡ್ ಲೆಜೆಂಡ್ ಅನ್ನ ಪದಕ್ ಅವಮಾನ ಮಾಡ್ಬಾರಡದು ಸರ್ ಇವಾಗ ಸ ಲೆಜೆಂಡ್ ಗುನು ಜಸ್ಟ್ ಒಬ್ಬ ಪ್ಲೇರ್ಗುನು ವ್ಯತ್ಯಾಸ ಅದ ಸ ಎಷ್ಟು ಸೆಂಚರಿ ಓಡಬಿಟ್ಟಿದಿನು ಸರ್ ಅವ ಹ ಇಂಟರ್ನ್ಯಷನಲ್ ಎಸ್ಟ್ ಸೆಂ
ಎಷ್ಟು ನಿಮ್ ಪ್ರಕಾರದ ಲೆಜೆಂಡ್ ಅಂದ್ರೆ ಯಾರು
ನಮ್ ಪ್ರಕಾರ ಲೆಜೆಂಡ್ ಅಂದ್ರ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ರೋಹಿತ್ ಶರ್ಮಾ ಬ್ರೈನ್ ಲಾರಾ
ಹ ಕ್ರಿಸ್ಗೆಲುೋ
ಕ್ರಿಷ್ ಗೇಲು ಹ ಅದ ಬಿಟ್ರೆ ಎ. ಬಿ. ಡಿ ವಿಲಿಯರ್ಸ್ ಅವ್ರೆ ಬತ್ತತಿವಿ ಬರ್ತೀವಿ ಸ ಸ್ಟೇಟ್ ನಾವು ಕಂಟ್ರಿ ವೈಸ್ ಬರ್ತಾವಿ ಫಸ್ಟ್ ಇಂಡಿಯಾ ಹೇಳುಮು
ಸ
ಆಮೇಲೆ ಈಗ ವೆಸ್ಟ್ ಇಂಡೀಸ್ ಬ್ರೇನ್ ಲಾರ ಗೇಲು
ಹಾ
ಬಂದ್ ಇನ್ನು ಸೌತ್ ಆಫ್ರಿಕಾದಲ್ಲಿ ಡೈಲ್ ಸ್ಟೈನು ಎ. ಬಿ. ಡಿ ವಿಲಿಯರ್ಸು ಡೇವಿಡ್ ಮಿಲ್ಲರ್ನು ನಾನ್ ಅದೇ ಸ್ಥಾನಕ್ ಸೇರ್ಸ್ತೀನಿ ಬೇಕಾರ ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡೋ್ರೆ
ಹ್ಮ್ ಅದ್ ಬಿಟ್ರಿ ಇನ್ ಯಾರ್ನ್ನು ಸೇರ್ಸಲ್ವಾ ಸೌತ್ ಆಫ್ರಿಕದಲ್ಲಿ ಇನ್ ಯಾರ್ನ್ನು ಸೇರ್ಸಲ್ವ ನೀವು
ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡೋಂ ಸರ್ ಸಡನ್ ಆಗಿ ನೆನಪೈತ ಇಲ್ಲ ತಲಗ ಹೊಳಿತ ಇಲ್ಲ ಚೂರ್ ಹಂಗೆ ಒಂದ್ ಹಿಂಟ್ ಕೊಡ್ರಿ ಅಯ್ಯೋ ಸ ಏನ್ ಮಾಡೇಮ್ ಸ ಅದೇ ಹೇಳಿದ್ದು ಸ ಸ್ವಲ್ಪ ಸ ಸ್ವಲ್ಪ
ಲೆಜೆಂಡ್ ಬೇರೆ ಲೆಜಂಡ್ಗಳು ಬೇರೆ ತಿಳ್ಕೊಂಡಿದ್ರ ಹ್ಮ್
ಇಂಟೆನ್ ಟಿಕಾಕು ಇನ್ನು ನ್ಯೂಜಿಲೆಯಂಡ್ ಬಂದ್ರೆ ಕೇನ್ ವಿಲಿಯಮ್ಸನ್ನು ಹ ಮತ್ತೆ ಟೆಂಟ್ ಭೋಲ್ಟು
ಹ್ಮ್
ಅವ್ರಲ್ಲ ಬರ್ತಾರ ಸ ಇನ್ನು ಇನ್ನು ಅಲ್ಲೂ ಒಂದ ಇಬ್ಬರು ಮೂರ್ ಸೀಟ್ ಅವ್ರೆ ನೆನ್ಪೈತಾ ಇಲ್ಲ ಸ ಹೆಸರುಗಳು ನಾಷ್ಟ ಎಲ್ಲ ಬಂದ್ರೆ ಮ್ಯೂಚಲ್ ಸ್ಟಾರ್ಕ್ ಆಸ್ಟ್ರೇಲಿಯಾ ಬಂದ್ರೆ ಮಿಚಲ್ ಸ್ಟಾರ್ಕು ಆ ಫ್ಯಾಟ್ ಕಮಿಂಗ್ಸು ಕಪ್ ಗಳ್ ಗೆಲ್ಸಿರ್ಬೋದು ಬಟ್ ಅವರು ದೀರ್ಘಾವಧಿ ಕಾಲದಲ್ಲಿ ಆಡಿ ಲೆಜೆಂಡ್ಸ್ ಸ್ಥಾನಕ್ಕ ಬರಲ ಅನ್ನೋದ ನಂದೊಂದು ಇದು
ಹ್ಮ್
ಅದ್ ಬಿಟ್ರೆ ಇವ್ರ ಅವ್ರಲ್ಲಪ್ಪಾ ಯಾರ ಅವ್ರ ಹೆಸರು ಅವ್ರಣ್ಣ ಪೀಟರ್ಸನ್ನ ಅವ್ರ ಹೆಸರು ಕೆವಿನ್ ಪಿಟ್ರಸನ್ನ ಹ ಅವರಲ್ಲ ಸರ್ ಇವರಲ್ಲಿ ಒಬ್ರು ಇದ್ರಲ್ಲ ಅ ರಿಕ್ಕಿ ಪಾಂಡಿ. ಕಿಪ್ಂಡಿ ಅವರು ಈ ಆಸ್ಟ್ರೇಲಿಯಾದಲ್ಲಿ ಇನ್ನೊಬ್ರು ಇದ್ರು ಸಾರ್ ಅವರು ಅವರ ಆಸ್ಟ್ರೇಯಾ ಕ್ಯಾಪ್ಟನ ಆಗಿದ್ರು ಒನ್ ಟೈಮ್ ಗೆ ಅವರ ನೀನ್ ಫೇಸ್ ಹೆಸರು ನೆನ್ಪೈಐತಿರಾ?
ಮೈಕಲಾಸಿನಾ?
ಅ ಇಲ್ಲ ಸರ್ ಅವ್ರು ಒಳ್ಳೆ ಲೆಜೆಂಡ ಸರ್ ಅವರು ಎರಡ್ ಸಾವಿರದ ಒಂದಲ್ಲಿ ಯಾರ ಕ್ಯಾಪ್ಟನ್ ಆಗಿದ್ರು ಸರ್ ಆಸ್ಟ್ರೇಲಿಯ ಗೆಲ್
ಸ್ಟೀವನ್ ಸ್ಮಿತೇ ಮರತಬಿಟ್ಟಿದಾರನಾ ಈಗ
ನಮಸ್ಕಾರ ಅವರು ಅ ಅವರು ಟೆಸ್ಟ್ ಆಟಗಾರರು ಅವರು ಒಳ್ಳೆ ಬ್ಯಾಟ್ಸ್ ಮ್ಯಾನ್. ಆ ರೂಟ ಬಟ್ಲರು. ಹ ಸಾರ್ ನೆನಪದ ಸಾರ್ ಹೆಸರ್ಗಳ್ ನೆನಪಯಐತಾರ ಹೇಳ್ತಾವಿನೀ ನಾನು ಸರಿನಾ? ಹೆಸರು ನೆನಪಾಯಾತಾ ನೆನಪಾಯಾತಾ ಹೇಳ್
ಇದೀಪ್ ಸರ್ ನಿಮ್ಮ ಮಾತನ್ನು ಕೇಳೋವ ಹೇಳಿ ಸರ್.
ಹೆಸರು ಯಾವದ ಯಾವದ ನೆಪಾಯಾತ. ಇದಹಂಗ ಹೇಳತ್ತಿವಿನೀ ಸರ್ ಒಂದೊಂದ ಈ ಈಗೀಗ ಈಗೀಗ ಸ್ವ ಸ್ವಲ್ಪ. ನೀವ್ ಹೇಳಿ ಸರ್ ಒಂದ ಇಷ್ಟ ಹೆಸರುಗಳು ಹೇಳಿ ಸರ್ ನೀಮ್ ಹೇಳಿ ಸರ್ ನೀವ್ ಒಂದ್ ಅಷ್ಟ ಹೆಸರುಗಳು ಹೇಳಿ ಸರ್ ಬೂಮ್ರಾ ಅವರಲ್ಲ ಸರ್ ನಮ್ಮ ತಮ್ಮೆ ಜಡೇಜಾ ಆಲ್ರೌಂಡರು ಅಶ್ವಿನ್ ಅಶ್ವಿನ ಜಡೇಜ ಮುತ್ತೈ ಮುರಳೀಧರನು
ಹೂ ಶ್ರೀಲಂಕದ ಹೇಳ್ರಿ.
ಮತ್ತೆ ಮುರಳಧರನೊಬ್ರು ನೆನ್ಪೈ್ತಾರೆ. ಅದ ಬಿಟ್ಟರೆ ಶ್ರೀಲಂಕಾದಲ್ಲಿ,
ಹಿ
ಇವ್ ಇದಾರ ಏನ್ರಿ ಇವ್ರನೆೇ ಮರತ ಬಿಟ್ಟಿದಾರಲ್ಲಾ?
ದ ದಿಮ್ ಅವ್ರ ಹೆಸರು ದಿಲ್ಶನ್ ಏನೋ ಬತ್ತಲ್ಲಪ್ಪ ಅವ್ರ ಹೆಸರು.
ದಿಲ್ಶನ್ ಅವನೇ ಕಣ್ರಿ.
ಹೂ ದಿಲ್ಶನ್ ಮತ್ತೆ ಹ ದಿಲ್ಶನು ಕ್ಯಾಪ್ಟನ್ ಆಗಿದ್ರಲ್ಲ ಇವ್ರು ಹಾ ಅದೇ ಅದೇ ಅದೇ ಅದೇ ಕುಮಾರ ಸಂಘಕರ ಅದೇ ಅದೇ ಅವ್ರದ್ದ ನೆನಸಕ್ಕತಾ ಇದಿಯಾ ಅವ್ರದ ನೆನಪ ಹೆಸರು ನೆನಪ ಆಯ್ತ ಇಲ್ಲ. ಕ್ಯಾಪ್ಟನ್ ಅಂತ ಬಂದಿ ಟೂ ತೌಸಂಡ್ ಲೆವೆನ್ ಅವರು ಸ್ಕ್ವಾಡು ಅಂತ ಬಂದಿ.
ಅವರ ಐ ಪಿ ಎಲ್ ಯಾವ ಕೋಚ್ ಮಾಡ್ತಿದಾರ ಯಾವ್ ತಂಡಕ್ಕೆ.
ಯಾರ ಮುತ್ತೆ ಮುರ್ಳಿದಾರಣ್ಣ.
ಸಂಘಕಾರ ಕಣ್ರಿ.
ಸ ಸಂಘಕಾರ ಮೋಸ್ಟ್ಲಿ ನಿಮ್ಮ ಪ್ರಕಾರ ಡಿ ಸಿಗ ಬೋಳಸತ್ತರ ಅವರು
ಹ ಹೈ ರಾಜಸ್ಥಾನ್ ರಾಯಲ್ಸ್ಗೆ ಕಂಡ್ರಿ ಯಾವ್ ಐ ಪಿ ಎಲ್ ನೋಡ್ತೀರಾ ನೀವು?
ಸರ್ ನಾ ಹೇಳಿದ್ನಲ್ಲ ಸರ್ ನಿಮಗ ಆರ್ ಸಿ ಬಿ ಮ್ಯಾಚ್ ಇದ್ರು ನೋಡ್ತೀನಿ ಸರ್ ಅಷ್ಟೇ.
ಹ ಹ ಏನ್ ನೋಡ್ತೀರಾ ಏನ್ ನೋಡ್ತೀರಾ ಬಿಡ್ರಿ. ಆಯ್ತು ಸರಿ ಸರ್ ಐ ಪಿ ಎಲ್ಲಿ ಫಸ್ಟ್ ಶತಕ ಹೊಡದವರು ಯಾರು ಸರ್
ಐ ಪಿ ಎಲ್ ಫಸ್ಟ್ ಶತಕ ಹೊಡದವರ ಬ್ರೆಂಡಮ ಅಕಲಮ್ಮ ಸ ಕನ್ನಡಿಗರಲ್ಲಿ, ಹೂ ಒಂದ ನಿಮಿಷ ಇರಿ ಸರ್ ಹಂಗೆ. ಚಪ್ಪಲ ಬುಷಣ ಕದಾ ಹೈ ಹ ಸರ್ ಹೇಳಿ ಸರ್ ಈಗ.
ಸರ್ ಹೇಳಿ ಸರ್ ನೀವು ಇದು ಮಾಮೂಲಿ ನಮ್ಮ ಭಾರತೀಯ ಆಟಗಾರ್ಲು ಯಾರು ಸರ್?
ಆತ ಕಾರಲೆ ಮನಷ್ ಪಣ್ಣಸ
ಹಾ ಹೌದು ಸರ್ ಹೌದ್
ಹ
ಏ ಸರ್ ಅವರು ಕೇಕ ಇರ್ಲಿ ಯಾಕ ಸರ್ ಚಾನ್ಸ್ ಅವಕಾಶನೇ ನೀಡ್ತಿರ್ಲ ಈಗ ಒಂದ್ ಲಾಸ್ಟ್ ಮೂರ್ ಮ್ಯಾಚ್ ಇಂದ ಕೊಡ್ತಿರ್ಲಾ.
ಏನ್ ಮಾಡ್ಯಮ್ ಬಡೆವು ಎಲ್ಲಾರ್ ಹೇಳೋ ಮಾತ್ಕಳ್ಬೇಕಸ
ಹಾ ಹಾ
ಹ್ಮ್
ಹಾ
ಅಲ್ಲ ಬನ್ನಿ ಸರ್ ನಾ ಏಳದ್ನಾ ನಿಮ್ಗ ಅವರು ಒಂದು ಟೈಮ್ಲಿ
ಅವಕಾಶ ಕೊಟ್ಟು ಅಷ್ಟು ನಮ್ಗು ಹೆಮ್ಮೆ ಅಲ್ವಾ ಸರ್.
ಹೆಮ್ಮೆನೆ ಸರ್ ಆದ್ರೆ ಏನ್ ಮಾಡಮ್ಮು ಟೀಮ್ ಮ್ಯಾನೇಜ್ಮೆಂಟ್ ನಮ್ ಕೈಲ್ಲಿ ಇಲ್ವಲ್ಲಾ.
ಹಾ ಈಗ ದೇವದತ್ ಪಡಿಕಲ್ ನೋಡ್ರಿ ಹೆಂಗ್ ಆಡ್ತಾವ್ರೇ.
ಅವ್ರು ಬರೀ ಆರ್ ಸಿ ಬಿ ಗೆ ಆಡ್ಬೇಕು ಅಂತ ಏನಾರೂ ಫಿಕ್ಸ್ ಆಗ್ಬೀಟವರ್ರೆ ಅವ್ರ ಏನೋ ಗೊತ್ತಿಲ್ಲ ಸರ್.
ಹಾ ರಾಜಸ್ಥಾನ್ ರಾಯಲ್ಸ್ ಇದ್ದಾಗ ಆಡ್ತಾನೆ ಇರ್ನಿಲ್ಲ ಕಣ್ರಿ ಅವ್ರು.
ಗೊತ್ತು ಸರ್ ಫಸ್ಟ್ ಆರ್ ಸಿ ಬಿ ಗೆ ಬಂದ್ರು ಚೆನ್ನಾಗಿ ಆಡ್ ತ್ತಿರು ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಗೆ ಹೋದ್ರು ಅಂತ ಏನು ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಮತ್ತೆ. ಇಲ್ಲಿಗ್ ಬಂದು ಚೆನ್ನಾಗ್ ಆಡ್ತಾವ್ರೆ.
ಆದ್ರೂ ಸರ್ ಕ್ರಿಕೆಟ್ ಅಂತಂದ್ರೆ ಒಂಥರಾ ಒಂದು ನಮ್ಗೆ ಮನೋರಂಜನೆ ಕ್ರೀಡೆ ಅಲ್ವಾ ಸರ್ ಇದು.
ಇಂಡಿಯಾದಲ್ಲಿ ಕ್ರಿಕೆಟ್ ಸರ್ ಇಂಡಿಯಾ ಬುಟ್ಟು ಹೊರಗಡೆ ಹೋಯ್ತ್ ತೀವೆ ಅಂದ್ರೆ ಸಾಹಕಾರರ್ ಫುಟ್ಬಾಲು ಸರ್-
ಆದ್ರೂ ಹಾಕೆ ಆಯ್ ಹಾಕಿ ಆಯ್ತಾರನ್ರಿ ನಮ್ದು ಭಾರತೀಯ ಆಟ.
ಭಾರತೀಯ ಆಟ ಹಾಕಿ ಆದ್ರುನೂ. ನೋಡೋದು ಸಂಖ್ಯೆ ಜಾಸ್ತಿ ಕ್ರಿಕೆಟ್ ಸರ್. ಯಾಕ್ ಸರ್ ಪುಟ್ಬಾಲ್ ನೋಡ್ತಾರ ಸರ್ ನಿಮ್ಮು
ಹೆ ಪುಟ್ಬಾಲ್ ಎಲ್ಲಾ ಅಷ್ಟೊಂದು ಇಲ್ಲಾ ಕಣ್ರೀ
ಅದೇ ಸರ್ ನಮ್ ಇಂಡಿಯಾದಲ್ಲಿ ಪುಟ್ಬಾಲ್ ನೋಡಲ್ಲ ಸರ್ ಯಾರುವ
ಹಾ ಬ್ರೆಜಿಲ್ ಸರ್ ಅದು ಫೇಮಸ್ಸು. ಬ್ರೆಜಿಲ್ ಅಲ್ವಾ ಸರ್ ಫೇಮಸ್ಸು.
ಯಾವ್ದ್ ಅಲ್ಲಿ ಸರ್
ಪುಟ್ಬಾಲಿ ಸರ್
ಪುಟ್ಬಾಲ್ ಆಲ್ ಓವರ್ ವರ್ಲ್ಡ್ ಸರ್ ಇಂಡಿಯಾ ಬುಟ್ಟು.
ಆದ್ರೂ ಸರ್ ಬ್ರೆಜಿಲ್ ಅಲ್ವಾ ಸರ್ ಅಂತಂದೆ ಫೇಮಸ್ಸು.
ಸರ್ ಪೋರ್ಚುಗಲ್ಲು ಅರ್ಜೆಂಟೀನಾ ಎಷ್ಟೊಂದ್ ಅವೆಲ್ಲಾ ಸರ್ ಪೋರ್ಚುಗಲ್ ಅಲ್ಲಿ ಮೆ ರೊನಾಲ್ಡೋ ಅವ್ರೇ ಅರ್ಜೆಂಟೀನಾದಲ್ಲಿ ಮೆಸ್ಸಿ ಅವ್ರೇ.
ಹ್ಮ್
ಸದ್ಯಕ್ ನಮಗ್ ಗೊತ್ತೀರೋದು ಈವ್ ಎರಡೇ
ಹ ಹಾ
ಇವರ್ ಯಾರೊ ಎಮ್ ಬಾಪೆ ಅಂತ ಬರತ್ತಾರೆ ಅವ್ರು ಯಾವ್
ಸರ್ ಆದ್ರೂ ಸರ್ ಈಗ ಮನೋರಂಜನಾ ಕ್ರೀಡೆ ಅಂತಂದ್ರೆ ನಿಮ್ ಪ್ರಕಾರ ಯಾವ್ಯಾವ್ ಸರ್ ನಮ್ಮ ಹಳ್ಳಿ ಆಟ.
ನಮ್ಮ ಹಳ್ಳಿ ಆಟ ಬಂದು ನಾವ್ ನಮ್ ಚಿಕ್ಕ ವಯ್ಸಲ್ಲ ಇದಾಗ ಸೀಸನ್ ಒಂದ್ ಆಟ ಆಡ್ತಿದ್ ಬಿಡಿ ಸರ್
ಸೀಸನ್ ಬಿಟ್ಟಾಕಿ ಸರ್ ಇವಾಗ ಹೇಳಿ ಕಬಡ್ಡಿ
ಸರ್ ನಾಮೂ ನಾಮೂ ಬುಗುಡಿ ಆಡ್ತಿದ್ದರೂ. ಗಿಲ್ಲಿ ದಾಂಡ್ ಆಡ್ತಿದ್ದೋ, ಕ್ರಿಕೆಟ್ ಆಡ್ತಿದ್ದೋ, ಕಬಡ್ಡಿ ಆಡ್ತಿದ್ದೋ ಮತ್ತೆ ಪೇಂದಿ ಗೋಲಿ ಆಟ ಆಡ್ತಿದ್ಮು, ಮೇರಿ ಆಡ್ತಿದ್ಮು. ಟಿಕ್ಕಿ ಟಿಕ್ಕಿ ಟಿಕ್ಕಿ ಆಟ ಆಡ್ತಿದ್ಮು. ಆಡ್ತಿದ್ಮು.
ಸರ್ ಆದ್ರೂ ನಾವ್ ಹಳ್ಳಿ ಆಟನ ನಾವು ಮರ್ಯಂಗೆ ಇಲ್ಲ ಸರ್ ಅಂತಾಗ ಅಂತ ಆಟ ಆಡ್ ಡ್ತಿದ್ವಿ ಈವಗೆ ಎಲ್ಲಾ ಫೋನ್ಗಿನ್ ಎಲ್ಲಾ ಬಂದ್ಬಿಟ್ಟು ಮಕ್ಳ ಎಲ್ಲ ಬರೀ ಫೋನ್ಲೆ ತೊಡಗಿರ್ತಾರೆ ಸರ್.
ಸ ಸ ಕಟ್ ಮಾಡ್ಕೊಳ್ಳಿ ಸರ್ ನಾ ಮಾಡ್ತೀನಿ.
ಆ